ಹಲೋ
ಹಾಲಾಲಿ ತಾ ಆರಾಮ
ಹಾ ಆರಾಮ ದೇವಕ್ಕ ನೀವು
ನಾವ್ ಆರಾಮದ ನೋಡ ಏನ್ ನೋಡಕತ್ತೇರಿರಿ
ಏನಿಲ್ಲಕ್ಕಾ ಕುಂತಿದ್ದೆ
ಕೋಂಡಾಳ ಮಗಳು ಎಡ್ಲ್ಲ
ಎದ್ದಾಳ ಈಗ ಎ್ದಳಾ ವರಗ ನಮ್ಮ ಮಾಯೆಯವರು ಇಡ್ಕೊಂಡ್ ಕುಂತಾರ
ಊಟ ಆಯ್ತಾ
ಹ್ಮ್ ಆಗ್ಯದ ಅಕ್ಕ ಆಗ್ಯದ
ಏನ್ ಮಾಡಿದ್ದೇವು ಅಡ್ಗಿ ಇನ್ನ ಇಲ್ಲ ಎರಡು ಎರಡೂವರೆ ಬರ್ತ ಸತ್ತರ ಅವ್ರ ಇಲ್ಲ ಅಂತ ನಂದು ರಾಜಕೀಯ ಈಗ
ಹ ಹೌದೇನಾ
ಹ ಇಬ್ಬರೇ ಫೋನ್ ಬಡ್ತಾ ಹುಡುಗುರು ಊರು ನಿನ್ ಮಕ್ಕಳು ಬೇಡ್ತಾರ
ಹಾ ಈ ಒಬ್ಬಕ್ಕಿ ದೊಡ್ಡಕ್ಕಿ ಅಂದ್ರೆ ಬೆಂಗಳೂರು ಹೋದಕಿ ಅಕನ್ವೆಲ್ಲ ಇರ್ತಿತ್ತು ಈಗ ಹೋಗಳ ಬಿಟ್ಟಾಳ ಈಗ ಹ ಸಣ್ಣಕಿ ಇನ್ನೊಬಕಿ ಎರಡನೇ ದಕಿ ಅಲ್ಲಿ ಅಮ್ಮರ ಮನೆ ಕಡೆ ಇರ್ತಾಳ ಯಾವಾಗ ಅದ್ರರು ಬಂದ್ಲಂದ್ರ ಕೇಳ್ತಾಳ ನಾ ಕೊಡ್ಲಿಲ್ಲ ಅಂದ್ರ ಗಪ್ಪ ಆಗ್ತಳ
ಅಳಲಾ
ಅಳ್ತಾಳ ಒಂದೊಂದಳದ ಇದು ಮಾಡ್ತಾಳ
ನಮಗದು ಸಣ್ಣ ನೋಡು ಬರೇ ಫೋನಿಗೆ ಬಿದ್ದದ ನೆನ
ಹ್ಮ ಒಂದ್ ಐದ್ ನಿಮಿಷ ನೋಡಕ್ ಬಿಟ್ಟನಂದ್ರೆ ಗಪ್ಪ ಆಗ್ತಾಳ ಆಮೇಲ್ ಕಸ್ಕೊಂಡ್ನಂದ್ರ
ಹ್ಮ ಹಾ
ಹ್ಮ
ಅದುಬಂದತ್ ಇದು ಬಂತ್ ಅಂಜಿಸಸ ಕಸಬೇಕು ಅವ್ಳ ಕೈಲಿ
ಹಾ ಹಂಗೆ ಮಾಡ್ತೀನಿ ಇಲ್ಲಿ ಇಬ್ರು ಹೊಂಟಾರ ಮೂವರು ಹೊಂಟಾರ ಏನು ಸ್ಕೂಲಿಗೆ
ಮೂರ್ ಮಂದಿ ಅಂಗನ ವಡಿಗಿ ಹೋಗ್ಯಾರ ಆಕಿ ದೊಡ್ದ್ ಕಿ ಅವರು ತಮ್ಮದಿರ್ ಕರ್ಕೊಂಡ ಹೋಗ್ಯಳ ಸಣ್ಣ ಅವನು ಪೃಥ್ವಿನು ಹಕ್ಕನ ಎಲ್ಲಾರ ಪುನೀತ್ ಅಂತೂ ಅಂಗನ ವಡಿಗೆ ಹಕಿದ್ದಾವ ಇನ್ನ ಪೃಥ್ವಿ ಓಗ್ತಿದಿಲ್ಲ ಈ ವರ್ಷ ಹೋಗ್ತಾನ ಆಕಿ ಅಲ್ಲಿ ಪ್ರೈವೇಟ್ ಶಾಲೇಗೆ ಓದು ಅವಳನ ಇನ್ನು ಅಡ್ಮಿಷನ್ ಮಾಡಿಲ್ಲ ಇವತ್ತ ಎರಡನೇ ತಾರೀಕ ಸ್ಟಾರ್ಟ್ ಆಗ್ಯದಂತದ್ ಸ್ಕೂಲ್ ಇನ್ನ ಇವತ್ತೆಲ್ಲಾ ಸ್ವಚ್ಛ ಮಾಡೋದು ಅದು ಮಾಡ್ ತಾರಲ್ಲಾ ಅದಕ್ಕೆೇ ನಾಳೇ ಹಾಗಗೆ ಆದ್ರ ಅಂತ ಅಂತೇಳ್ಬಿಟ್ಟ ಹಾ ಇನ್ನು ಅಡ್ಮಿಷನ್ ಮಾಡಿರ್ಬಬೇಕು ಕಲ್ಲಾ
ಹ್ಮ್ ಹ್ಮ್
ಕರ್ಕೊಂಡೋಗಿ ಹೋಗಲಾಮ ಮ ತಮ್ಮರಿಗನ್ಲ. ಕರ್ಕೊಂಡ ಹೋಗ ಉಸರು ಬೇಸ್. ಚಕ್ಕ ನಮಗ್ ಹೋದ್ರ.
ಹ್ಮ ಹಾ ಹಾ ಈಗ ಕಿನ ದೊಡ್ಡಕ್ಕೆ ಅಲ್ಲ.
ಹ್ಮ್ ಉುಗಿನ ಅದು ಾಕ ಈಗ ಆರು ವರ್ಷ ಕಂಪ್ಲೀಟ್ ಆದದು ಈಗ ಮಣ್ಣೆ ಮಾರ್. ಚ
ಈಗ್ ಅಡ್ಮಿಷನ್ ಮಾಡ್ಬೇಕು ಒಂದನೇ ಕ್ಲಾಸ್ಿಗೆ.
ಹ್ಮ್ ಒನ್ಯ ಕ್ಲಾಸಿ ಮಾಡ್ಬೇಕಕ್ ಇಷ್ಟತಿನ ಯು ಕೆ ಜಿ ಎಲ್ ಕೆ ಜಿ ಕಲ್ತಾಳ. ಇವಾಗ ಆಯ್ತು ಈಗ ಒಂದೇ ಕ್ಲಾಸ್ ನೋಡ. ಸಮಕ್.
ಹೌದೇನು.
ಹಾ. ಅನ್ಯ ಕ್ಲಾಸ್ ಅದಾವ ಆದ್ರ. ವಾ ಶಾರ್ಪದ. ಈಗ ನನ್ನಂಗ ಬರೀತ ಳ ಹ್ಯಾಂಡ್ರೈಟಿ್.
ಹಾ ಹಾ ನನಗೂ ಅಂತ. ನಮ ದೊಡ್ಡ ಹುಡುಗಿ.
ಹ.
ಸೇನ್ ನಿನ್ಂಗ ಆಗ್ಯವ್ ನೋಡಮ್ಮ ನಿನ್ನ ನಕ್ಷರ ಸೇನ್ ನಿನ್ಂ ಆಗ್ಯವ ಅಂತ.
ಈಗ ಆ ಮಣ್ಣೆ ಏನ. ಇದು ಬರ ಇದು ಬರಿ ಆತಲಾ ನೀನು ಸಂಡೇ ಮಂಡೇ ಜನವರಿ ಫೆಬ್ರವರಿ ಬರಿತಿದಲ. ಅವಾಗ ಸಂಡೆ ಮಂಡೆ. ಅದು ನಾವು ಸ್ಪೆಲಿಂಗ್ೀರ ನೆನ್ಪಾರದಂಗ ಆ್ಬ ಬಿಟ್ಟದ ಅದು. ತ ಸಡೆ ತು ಸಡೆ ಬರಕ್ ಹೋಗಿ. ಏನೋ ಮಿಸ್ಟೇಕ್ ಆಯ್ತು ಈ. ನೀಿನಗಿನ ಸಂಡೆ ಮಂಡೇನ ಮರಲ್ಲ ನತ್ತ. ಏನ್ ಹುಡುಗ್ರಿ ಏನ ಫೋನ್ಲ್ ನೋಡಿದ್ರ. ಏನ ಇನ ಫೋನ್ೇಲ್ ನೋಡಿ ಬರೀತೇ ನಂತ. ತಟಸೆ ಮರ್ಬಿಡ್ತಾ ಹುಡುಗ.
ಹ ಎನ್ನ ಹುಗನ ಹಂಗೆ ಮಾಡ್ತ.
ಏನ್ ಹೇಳಬೇಕೇಕ್ರೀ.
ಹ್ಮ್ ನಮ್ ಹುಡ್ಗಿನ ಹಂಗೆ ಮಾಡ್ತಾಳ ಒಂದು ದಿನ ಏನ್ ಮಾಡದ್ಲಿ ಗೊತ್ತೇನು ಅವ್ ಲೆಕ್ಕ ಮಾಡತ್ನಾಗ ಒಂದ್ ಮಿಸ್ಟೇಕ್ ಆಯ್ತು ಹೇಳ್ಕೊಟ್ಟಿನಲ್ಲ ಮಮ್ಮಿ ನೋಡ್ ನೀ ತಪ್ಪ ಹೇಳ್ಕೊಟ್ಟಿದ್ ನೋಡ್ ನಮ್ ಮೇಡಮ್ಮು ನ ಹಿಂಗಂದ ಬೈದ್ಲು ನೋಡ್ ನನಗ
ಹಾ
ಹ್ಮ್
ಗಣ ಆ ಹುಡಗುರ್ ಎಟ್ಟ ನೋಡ ನೀ
ಹ್ಮ್
ಒಳ್ಳೆ ಹೆಂಗ್ ಇನ್ಸರ್ಟ್ ಮಾಡ್ತ ನೋಡಿ ಇಲ್ಲ
ಹ್ಮ್ ನೋಡಿ ನಮ್ ಮೇಡಮ್ ಅವ್ರು ತಪ್ಪ ಅಂತ ಇದ್ ಮಾಡ್ಯಾರ ನೋಡ್ ನಿನಗ್ ಲೆಕ್ಕನೇ ಮಾಡಲ್ಲ ಸಾಲಿ ಕಲ್ತಾಳಂತ ನೋಡ್ ಸಾಲಿ ಕಲ್ತಾಳಂತ ಹಾ ನನ್ಮಗ
ಹಾ ಹಂಗೆ ಅಂತೋವ್
ಅಲ್ಲ ಅದ್ರಾಗ ಮನ್ಯಾಗ ಯಾರಾದ್ರೂ ಇದ್ರ ಅಂದ್ರ ನಮ್ ತಮ್ಮನ್ ಮುಂದೆ ಏನಾದ್ರು ಹಂಗ ಹೇಳುದ್ಲ ಅಂದ್ರ ಅವಾಗ ನಿಮ್ಮಮ್ಮಿಗ್ ಏನ್ ಬರುತ್ತೆ ಸುಮ್ ಅನ್ಪಡೋದಾಳ ಅನ್ಪಡ ಅಂತಾನವ ನೋಡು ನಿನ್ ನೀನೇ ಕಲ್ಸ ಕೊಡು ಅಂತವ
ಯವ್ವ ಈಗಿನ ಹುಡಗ್ರೆ ಹಂಗೆ ಏನಿಲಿಲ್ಲವ ನಾನು ಒಂದ್ಸಾ ನೋಡಣ ಐದನೇ ಕ್ಲಾಸ್ ತನ ಮುರಾರ್ಜಿ ನವದವ ಯಾವ್ದ್ರ ಆಗಕ ಅಲ್ಲಿ ತನರ ಪ್ರೈವೇಟ್ ಶಾಲ ಕಲ್ಸದ ಆತವ ಏನು ಅಲ್ಲಿಕ್ಕಂಗ ಗೋರ್ಮೆಂಟ್ ಶಾಲಿ ಕಲ್ಸು ಏನು ಮಾಡಕ್ಕಾಗಲ್ಲ ಆದ್ರ ಅಶಕ ಒಂದು ಮತ್ತೆ ಇವಾಗ ಅಲ್ಲಿ ತನ ಅಂದ್ರುನು ಮತ್ ಈಗ ಹತ್ತನೇ ಕ್ಲಾಸ್ ಹನ್ನೆಡನೇ ಕ್ಲಾಸ್ ತನ ಫ್ರೀ ಆತದ ನವದಯ ಆಯ್ತ ಅಂದ್ರೆ ಹನ್ನೆಡನೇ ಕ್ಲಾಸ್ ಮುರಾರ್ಜಿ ಹಾಯಾತಂದ್ರ ಹತ್ತನೇ ಕ್ಲಾಸ್ತನ ಫ್ರೀಯ
ಆದ್ರ ಆಗ್ಬೇಕಲ್ಲ ಈಗ ಜಾಸ್ತಿ ಅವು ಆಗಲ್ಲಗೆ ಮುರ ಮುರಾರ್ಜಿ ನವೋದಯ
ಆತವ ನ ಮೂರ ಎರಗಡ್ ಮಂದಿಿವ ಆತವ ನೋಡ್
ಹ್ಮ್ ನಮ್ಊರಾಗ್ ಯಾರ್ದು ಆಗಿಲ್ಲ ಇಲ್ ನೋಡ ಈ ವರ್ಷ ಒಬ್ರದೇ ಒಬ್ರದಾ ಇಬ್ಬ್ರದ
ಅಂದ್ರ ನಮ್ ಮಗಳು ಹೊತಲ್ಲ ಬಸವ ಜ್ಯೋತಿ ಸ್ಕೂಲ್ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಆ ತರ ಐದನೇ ಕ್ಲಾಸ್ ಈಗ ಅವ್ರು ಮಾಡ್ಸಿ ಕೊಡ್ತಾರ ಅವರು ಚೊಲೋ ಅಲ್ಲಿ ಚಲೋ ಕೊಡ್ತಾರ ನೋಡ ಎಲ್ಲಾ ಕೋಚಿಂಗ್ ಅದು ಅವು ಎಲ್ಲ ಅಲ್ಲಿ ಎಷ್ಟು ಹುಡುಗರು ಆತ ನೋಡ ಕುಲಿ ಗೋದೋರು
ಹ್ಮ್ ಸುಮ್ನೆಲ್ಲ ಅವೆಲ್ಲ ಆದ್ರ ಚೆಂದ ಈ ಕಡೆ ನಮ್ ಜಾಸ್ತಿ ಆಗಲ್ ನಮ್ ಊರ ಕಲ್ತವ್ರ ಅಂತ ಅವ್ರರು ಮಾಸ್ತರ್ ಒಂದ್ ಕಡೆ ಇರ್ತಾರ ಹುಡ್ಗರು ಒಂದ್ ಕಡೆ ತಿರ್ಗಾಡ್ತಿರ್ತಾರ
ಹ್ಮ್ ಹಳ್ಳಿಗ ಒಳಗನಾ ಒಂದೊಂದ್ ಕಡೆ ಹಂಗಗೆ ಅದ
ನಮಮ್ಮೂರಾಗ ಹಂಗ ಐತಿ ಈಗ ನಾ ಈಗ ಈ ಈ ವರ್ಷ ನಾಕನೇ ಕ್ಲಾಸ್ಕಿ ನಮ್ಮ ದೊಡ್ಡ ಹುಡುಗಿ
ಹಾ
ನೆಕ್ಸ್ಟ್ ವರ್ಸನಾಗ ನೋಡ್ಬಕ್ ನೋಡ ಮುರಾರ್ಜಿ ಎಲ್ಲಿ ಹಾಕ್ಬೇಕು ಏನ್ ಮಾಡಬೇಕು ಅನೋದು ಅದ್ರಾಗೆ ಇಂಗ್ಲೀಷ್ ಮೀಡಿಯಂ ಐತಿ ಏಯ್ ಏನು ಹ್ಮ ಅವೇತ ಬರ್ತ
ಅದು ನಿಮ್ ವಜ್ಜಲ್ದಾಗ ಆಶೀ ಆಶೀರ್ವಾದದಲ್ಲಿ ಅದ ಅಲ್ಲಿ ತಗೊಳ್ಳಲ್ಲಂದ ಅದನ್ನ ಕಟ್ಟಿ ಬರೋದ್ರ
ಏನು ಆಶೆ ಏನೋ
ಅದ ಸ್ಕೂಲ್ ಹ ಆದರ್ಶ ಆದರ್ಶ ಅದನ್ನು ಅದೇ ಬರ್ಸಿ ಕಟ್ಟಿ ನೋಡ್ಬೇಕಿಲ್ಲಂದ ಅದನ್ನು
ತಗೋತಾರೆ ನ
ಅದಕ್ಕೆ ಕೇಳಿದೆ
ಅದನ್ನು ನೋಡ್ಬೇಕು ಯಾವ್ದ ಎಲ್ಲಾ ಮಾಡಸ್ತನ್ ತಗೋ ನಮ್ ತಮ್ಮ ಎಲ್ಲಾ ಹೇಳದ್ರ ಎಲ್ಲಾ ಇದ ಮಾಡಸ್ತಾನ
ಹ್ಮ್
ಎಲ್ಲ ವರ್ಷ ಇದ ಮಾಡಸ್ತಾನ ಅವೆಲ್ಲ ಇದು ನೋಡ್ಬೇಕೆಲ್ಲ ಹಗಿ
ಹಾ ಹಾ ತುಚ್ಛ
ಹ್ಮ್
ಅದಕ್ಕೆ ಕೇಳ ನೀವು ಎಲ್ಲ ಆದ್ರೆ ಚಲೋ ಒಂದ್ ಬಡ್ರಿಗೆ ಅನುಕೂಲ ಆಗ್ತವ ಇ ಕೊ ಕಟ್ಟ ಕಲ್ಸು ಏನ್ ಸ್ವಲ್ಪ ಪಾಾಲಲಿತಾ ಈಗೇನು ಒಂದು ವರ್ಷಿಗೆ ಈಗೆ ಎಲ್ ಕೆ ಜಿ ಯು ಕೆ ಜಿಗೆ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಬೇಕು
ಹಾ ಹದ್ನೈದ ಸಾವಿರ ಕೊಟ್ಟೀಿನಿ ನೋಡು ಈಗ ಸಣ್ಣಕಿಗ ಹದ್ನೈ್ ಸಾವಿರ ಕೊಟ್ಟೀಿನಿ ಬಟ್ಟಿಯು ಬುಕ್ಸು ಅವು ಬೇರೆ ಮತ್ತ ನೋಟ್ಬುಕ್ ಕಾಪಿಗಳು ಬೇರೆ
ಹ್ಮ್ ಮತ್ತತ್ ಹಿಂಗ ಆದಾಗ ಮತ್ತ ಎಲ್ಲಿ ಇದತ್ತ ಹೇಳಳು ಅದಕ್ಕೆ ಒಂದು ಆಡು ಹಡಿ ತರವಯ ಸಾಲಿ ಅ್ಜಿ ಸಲ್ಲಂದ
ಹ್ಮ್
ಗೌರ್ಮೆಂಟ್ ಶಾಲೆನೂ ಚಲೋ ಅದ ಆದ್ರ
ಹೌದ ನಾ ಇವು ಇಲ್ಲ ಹುಣ್ಸಗ ಹುಣ್ಸಗ ಗೌರ್ಮೆಂಟ್ ಸ್ಕೂಲ್ ಎಲ್ಲಾ ಎಷ್ಟು ಚೆಂದ ಕಲಸ್ತಾರೆ ಎಲ್ಲಾ ಇಲ್ಲ ಇಂತ ಸಣ್ ಸಣ್ಣ ಹಳಗ ಹಳ್ಯಾಗ ಇದ ಮಾಡ್ತವ್ರ ಅಕ
ಹ್ಮ್
ಕಲ್ತಿನಲ್ ನಾ ಎಲ್ಲ ಗೊತ್ತದವ ಎಷ್ಟ್ ಚಂದ ಕಲ್ ತಾರೆ ಅಲ್ಲಿ ಗೌರ್ಮೆಂಟ್ ಸ್ಕೂಲ್
ಹೌದು.
ಹ್ಮ್. ಹಣಸಲ್ಾಗ ವಜ್ಜಲ್ ತಗೋ ಅಷ್ಟೊಂದ ಏನ ಇದ್ರ ಇಲ್ಲ. ಹುಣಸಿಗಂತು ಚಂದ್ ಕಲ್ಸತ. ತರ ಗೌರ್ಮೆಂಟ್ ಸ್ಕೂಲ್ ಆದ್ರ ಹೋಗಕ್ ಬರಕ್ ಅನುಕೂಲ ಆಗ್ಬೋದು ನೋಡ್.
ಹೌದಾ ಅನ್ಕೂಲ ಅವಕ್ಮತ್.
ಅವ್ರಿಗೆ ಬಸ್ಸಿಗೆ ಯಾವ್ ಟೈಮಿಗೆ ಬರುತ್ತೋ ಯಾವ ಒಂದಿಬ್ರು ನಾಲ್ಕೈದು ಜನ. ಜೋಡಿ ಇದ್ರ ಅಂದ್ರ ಕಳ್ಸಕ್ ಚೆಂದ.
ಹೌದು.
ಹ್ಮ್ ಒಬ್ಬ್ರಾದ್ರೂ ದೊಡ್ಡವ್ರ ಇರ್ಬೇಕ ಅವ್ರ ಕೂಡ ಹೋಗಕ್ಕ ಬರಕ್ಕ. ಅಂದ್ರ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಈ ರೀತಿ ಇರ್ತಾರಲ್ಲ. ಸಾಯಂಕಲ್ ಬರತ್ ನ ಕಳ್ಕೊ ಬರಕ ಬೆಳಿಗ್ಗೆ ಅವರು. ಕೂಡ ಕರ್ಕೊಂಡ್ ಹೋಗಕ್ಕ.
ಹ್ಮ್.
ಅಂದ್ರೆ ಚಂದ ಆಗತ್ತೆಿಲ್ಲ ಹ್ಮ್.
ಅಂದ್ರ ಇವತ್ತು ಹೋಗಲ್ಲ ಎಲ್ಲಿಗೆ.
ಏನ್ ಮಾಡ್ಬೇಕು ನಂಗಗೆ ಹೇಗದ ನೋಡ್ತೀನಿ ಆದ್ರೂ ಹೋಗ್ತೀನಿ ಇಲ್ದದ್ರು ಇಲ್ಲ.
ಇವತ್ನು ಅಬ್ಸೆಂಟ್. ಅದಲ್ಲಾ ಅವ್ರದ್ದು ಏನ್ ಅಟೆನ ಏನ್ ಸಾಕುದ ಆಗಲ್ಲ ಏನೋ್ರೀ.
ಏ್ ಒಬ್ಬ್ರ್ದ ಅಬ್ಸೆಂಟ್ ಐತಿ.
ಅದರ ಮೂರು. ಬಂದ ನೋಡಿ.
ಇಲ್ಲ ಇಲ್ಲ ಒಬ್ರ್ದೇ. ನಿನ್ನದ ಅದು ಮೂರ್ ಜನದ ಮೂರ ನಾಲ್ಕು ಜನದ.
ಹ್ಮ್ಮ್. ಏ ಮತ್ ಸರ್ ಮೂರ್ ಮಂದಿದ ಹಾಕ್ಯಾರಲ್ಲ.
ಇಲ್ಲ ಮೂರ್ ಮಂದಿಿದಏನ ಇಲ್ಲ ಒಬ್ಬ್ರ್ದೇ ಐತ್ ನೋಡದು.
ಒಬ್ಬ್ರದ ಆಯ್ತಾ.
ಹ್ಮ ಅಂದ್ರೆ ನಿನ್ನದು ಒಂದೇ ತಾರೀಕ್ದು ಒಂದ್. ಒಂದ್ಕೆರೆ ಎರಡನೇ ತಾರೀಕ್ದು ಒಂದ್ ಹಕೆರೆ.
ನಿನ್ನಿದು ನಿನ್ನ ಮ್ಯಾಲ ಅದು ಇವತ್ ಹಾಕ್ಯಾರ ನೋಡು ಎಷ್ಟಕ್ ಹಾಕ್ಯಾರಂದ್ರ. ಹನ್ನೊಂದು ಹನ್ನೆರಡಕ್ ಹಾಕ್ಯಾರಲ್ಲ ಪರವಣ್ ಕುಮಾರ ಮತ್ ಹ್ಮ ಹಾಕಿದ ಒಬ್ಬಕ್ಕ ಹಾಕ್ಯಾರ ಮ ಅ ನಿನ್ನಿದ ಅದನ್ನ ಹೊ ರಿಟರ್ನ್ ಹಾಕ್ಯಾರ ಅವ.
ಹ್ಮ್.
ಪ್ರವೀಣ್ ಕುಮಾರ್ ಆಫಜಂ. ಹೂ ಅಲ್ಸೋ ಅಂತ ಹಾಕ್ಯರಲ್ಲ ಅದ ಹಾಕಿದ ಬೇಕಿದ ಅದಾನ.
ಹ್ಮ ಆಕಿಂದು ಹೋಗಬಕಿಿಂದ ಆಕಿಂದ ಏನೋ ಮೊಬೈಲ್ ಸ್ವಿಚ್ ಅಪ್ ಐತಂತ. ಆ ಹುಡ್ಗಿ ಅಲ್ಲ ಪ್ರವೀಣ್ ಕುಮಾರ್ ಲಕ್ಷ್ಮಣ ಅನವ ಗಂಡ್ಮಗವ.
ಏ ಪರ್ವೀಣಾಂಧ್ರಕಿ ಇಕ್ಕಿ. ಹೌದಾ ನಾ ಪರ್ವೀಣ್ ಕುಮಾರ ಲಕ್ಷ್ಮಣ ಈ ಅಂದ್ರ ನ ಈಕಿಂದೆ ಮಾಡನೇ ಇದಾನ. ಈಕಿ ಈ ಪರ್ವೀಣನ ಮಾಡಿನ ಈಕಿ. ಇಲ್ಲಿಯ ಯಾರಾವ ಇದು ಆ ಕೆರೆ ಅ ಕೆರಿ
ಆಯ್ತು
ಅಕೆ ಅಲ್ಲ ಹಲೋ ಅಕೆ ಅಲ್ಲ ಅರೆಕ್ಕಾ ಲಲಿತಾ ಹಲೋ ಆಕೆ ಆಕೆ ಅಲ್ಲ
ಅಕ್ಕಿ ಎಲ್ಲಾ ಅಕ್ಕಿ
ಹೌದಾ ನಾ ತಿನ್ನ ಮಾಡಿಿನಾ ನಿನ್ನ ಇರ್ತ ನಸರ್ ಆಯ್ತ ಕಟ್ ಮಾಡಳ